ಹಲೋ ಹಾ ಕಳ್ಸಿದೆ ಕಳ್ಸಿದ್ದ ಮಲ್ಲಿಕಾರ್ಜುನ ಅವ್ರೇ
ಹ ಹೌದ್ರೀ ಹೌದ್ರಿ ಇದದ್ರೀ ಶೌರ್ಯ
ನಾವ್ ನಾವ ನಾವ್ ಆರಾಮಿದ್ರ ತಾನೆ ಆರೋಗ್ಯ ಹೇಗಿದೆ ಆರೋಗ್ಯ ಹೇಗಿದೆ
ಆರೋಗ್ಯ ಸ್ವಲ್ಪ ಏರೋಪೇರೆ ಐತೆ ನಮ್ದು
ಇದು ನೋಡಿ ಇ ಸ್ಲ್ಪ ಟ ಸಿಯಲ್ಲಿ ಕಿಡ ಕಡ ಆಡ್ತಾದೆ ಏನಾದ್ರ ಗೊತ್ತು ನಾನ್ ಗೊತ್ತಾಗ್ತಿಲ್ಲ ಇ ಕಿಡ ಕಿಡಿ ಆತಲ್ಲ ಟ ಸಲ್ಲಿ ಏನ ಇಲ್ಲ ಟಿ ಸಿ ಹಗ ಇರ್ತಾವ ಏನು ಅಲ್ಲ ಎಲ್ಲ ಟಿ ಸಿಗಿರ್ತ ಏನುೋ ಇದು ಇದು ಇದು ಸ್ವಲ್ಪ ಬದಲ ಬದಲಾಗಿದೆಯಾ
ಸಬ್ ಬದಲಾವಣೆ ಇದದೆ ಒಳ್ಳೇದು ಅದ್ರ ಬಗ್ಗೆ ಮಾಹಿತಿ ನಂಗ ಅಷ್ಟು ಗೊತ್ತಿಲ್ಲ
ಅಲ್ಲ ವಿದ್ಯುತ್ ವಿದ್ಯುತ್ ವಿದ್ಯುತ್ ಏಾದರು ಇದಾದರೆ ಮತ್ತೆ ಹೇಗೆ ಇಲ್ಲಿ ಮಕ್ಕಳು ಹತ್ತರೆ ಪಾಪ ವಸಿನಲ್ಲಿ ಎಲ್ಲ ಇದೆ ಮ ತತಾರೆ ಮೇಗಲ್ಲ
ಅದ ಎಲ್ಲ ದೇವರು ನೋಡ್ಕೊಂತಾನ ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ವಿದ್ಯುತ್
ದೇವ್ರ ಬಕ್ ದೇವ್ರು ದೇವ್ರ ಎಲ್ಲೇ ರ ಹಂಗಿದ್ರೆ ನಿಮ್ಮನ ಬೋಲಕ್ ಕಲ್ಸಿದ್ರು ಅವ್ರು ದೇವರು ನೀವ್ಯಾ ಬೋಲಕ ಬಂದಿರ ಹಾಗಾದ್ರೆ ಎಲ್ಲರ ಬಗ್ಗೆ ಮಾತಿ ತಿಳ್ಕೋಬೇಕಕ್ ನೀವು ನೀ ಬೋಲಕ್ ಬೋಲಕ ಬಂದ್ರ ಏನ್ ಮಾಡಿದ್ರೆ ಹೇಳಳ್ಗಾದ್ರೆ
ಹ್ಮ ಒಳ್ಳೇದು
ಅಲ್ಲ ಬೋಲೋಕಾರೆ ಬಂದ್ರ ಏ ಮಾಡ್ತೀ ಹೇಳಿ ಒಳ್ಳೆನದ ಏಿದೆ ಒಗಂದ್ರ ಏನದ
ಈಗ ಭೂಲೋಕ ಆಲಕ ಗೊತ್ತಿಲ್ಲ ನಮಗೆ
ಅಲ್ಲ ಭೂಲೋಕ ಇದೇನ ಇರಿದಿರಲ್ಲ ಇದೇ ಭೂಲಕ
ಹನ್ಾಗ ಇರದ
ಅದು ಪಾತ್ ಪಾತ್ಳದಾಗ ಸ್ವರ್ಗಲಕ ಇರ್ತಾವ ಮ್ಯೆ ಪಾಳದ ಕೆಳಗಿರುತ್ತೆ ಸ್ವರ್ಗ ಲೋಗಿತ್ತೆ ಮ್ಯಗ್ರೆ ಮತ್ತೆ ಚಲನಚಿತ್ರಗಳು ವಕ್ಷ ವೀಕ್ಷಣೆ ಮಾಡುದ ನೀವು ಹೇಗೆ
ಏ ನಾವವು ಚಲನಚಿತ್ರ ವೀಕ್ಷಣೆ ಮಾಡಿದೀವಿ ಎಷ್ಟ ಮ ಮಾಹಿತಿ ಅನ ಗೊತ್ತಿದ್ದಲ್ಲ ನಮಗೆ
ಅದ್ರಲ್ಲ ಹೇತ ಮತ್ತೆ ಭೂ ಹೋಕ ಸ್ವರ್ಗೋ ಹೋಕ ಲೋ ನರಕ ಲೋಕ ಪಾತಾಳ ಲೋಕ ಎಲ್ಲಾ ಹೇಳ್ತಾರೆ ನಿಮ್ಗೆ ನೀವ್ ಸ್ವಲ್ಪ ಕೇಳನ್ಸ ಅಂದ್ರೆ ಹಳೆ ಹಳೆ ಚಲನ ಚಿತ್ರ ನಾವು ನೋಡ್ಬೇಕು ನೀವು ಹೊಸ ಇದ್ರೆ ಬಿ ಒಡ ಆಟ ಬಡಾಟ ಇರ್ತಾವ ಹೊಸ ಚತ್ರಳ ಬಳ
ಈಗ ಈ ಅದದು ತೋಟಗಾರಿಕೆಯಲ್ಲಿ ಓದಿದ್ದೀರಾ ನೀವು
ತೋಟಗೆ ನಾ ಹೋದಿಲ್ಲ ಅಂದ್ರೆ ನ ಗೆೆಯ ಓದ್ತ ಇದ್ರ ನ ಒ ಸ್ವಲ್ ಮಾಿತಿ ತಿಳ್ಕೊಂಡಿದೀಿ ಅ್ರ ಅ್ರರು
ಬಾಗಲಕೋಟೆ ತೋಟಗಾರಿಕೆೆಯಲ್ಲಿ ಸ್ವಲ್ಪ ವಿಸಿಟ್ ಕೊಟ್ಟಿದ್ದೀರಾ ನೀವು
ಬಾ ಅದ ಅಂದ್ರೆ ನಾವ ಅಲ್ಲಿ ಹೋಗಿಲ್ಲ ವೀಕ್ಷಣೆನು ಮಾಡಿಲ್ಲವ ಅಲ್ಲಿ ಹೋಗಿ ಆದ್ರೆ ಸ್ವಲ್ಪ ಕೇಳೇಟ್ಟಿದ್ದೀ ಮಾಹ ಜನ ತಿಳ್ಕೊಂಡೀವಿ ಅ್ರ ನಮ್ಗೆೆಯರ ಇದಾರೆ ಮುಂಡರಬದಲ್ಲಿ ಅವರು ಅವರು ಕೂಡ ಅದೇ ಅದೇ ಬಗ್ಗೆ ಸೇರ್ ಸೇರ್ಪಡ್ತಾರೆ ಅವರು
ಹೌದು ಅವರು ಯದು ಅಧ್ಯಯನ ಓದ್ತಾರ ಅವ್ರು
ಅಂದ್ರೆ ಅವ್ರಿಗೆ ಅವ್ರಗ ಆದ್ರೆ ಇರ್ತಾರೆ ಮತ್ತೆ ತೋಟಗಾರಿಕ ಬಗ್ಗೆ ಇರ್ತ ಹಾಗೆ ನಮಗೆರ್ತ ನೋಡಿ ಇಲ್ಲಿ ನೀವೇ ಓದ್ಿದ್ರ ನೋಡ ಅದೇ ರತಿ ಇತ ಅವ್ರು ಕೂಡ
ಹ ಅದೇ ರೀತಿ ಅಂದ್ರೆ ಯಾವ್ಯಾವ ಅವು ಸ್ವಲ್ಪ ಕೃಷಿ ಬಗ್ಗೆ ಇರ್ತ ಕೀಟಶಾಸ್ತ್ರದ ಬಗ್ಗೆ ಇರ್ತಾವ ಹ್ಮ ಒಳ್ಳೇದು ಮಣ್ಣನ್ ಬಗ್ಗೆ ಇರ್ತಾವ ಒಳ್ಳೇದು ತೋಟಗಾರಿಕೆ ಬಗ್ಗೆ ಇರ್ತವೆ ಹೂ
ಮರು ಜನ್ಮ ಹೇಗ್ ಕೊಡ್ಬೇಕಂತ ಇರ್ತ ನೋಡ ಈಗ ಈ ಉದ ಉದಾಹರಣೆ ತಗಳಿ ಈಗ ಒಂದ ಒಂದ್ ಗಿಡ ಕಡದಿ್ರಿ ನೀವು ಮತ್ತೆ ಅದ ಗಿಡ ತಗೊಂಡೋಗ ಮತ್ತನ್ನ ಗಿಡಕ ಇಟ್ಟು ಅದು ಸುತ್ತ ಸುತ್ತಿದ್ರೆತ್ತೆ ಮತ್ತು ಈನ್ನಾನ್ ಗಿಡ ಉತ್ಪಾದನೆ ಆಗುತ್ತೆ
ಹೌದೌದು ಅದು ತೋಟಗಾರಿಕೆದೆ ಅಲ್ಲ
ಅದುದಲ್ಲ ಬರ್ತವೆ ಮತ್ ಕೃಷಿಯಲ್ಲಿೂಡ ಕಸ್ತಾರ ಮುಂದಕ್ಕೆ ಬರ್ತವೆ ಇಏನು ಬಂದಿಲ್ಲ ಈಗ ಸರಿ ನಮ್ಮ ಮುಂದಕ್ಕೆ ಬರ್ತಾ ಹೋು
ಅದು ಒಂದ್ ಗಿಡದ ಕಡ್ದು ಇನ್ನೊಂದ ಗಿಡದ ಕಡ್ದ ಅಂತಂದ್ರೆ ರೇಷ್ಮೆ
ಹ ಅದು ಅದು ಕೂಡ ಇಲ್ಲ ಯಾವ್ದಕಾದ್ರೂ ಮಾಡ್ಬೋದ್ ನೀವು ರೇಷ್ಮೆ ಅಲ್ಲಾ ರೇಷ್ಮೆ ಅಂತ ಅಲ್ಲ ನೀವು ನಿಂಬೆ ಗಿಡಕ್ಕೆ ಮಾಡ್ಬೋದು ಮಾನೆ ಗಿಡಕ್ಕೆ ಮಾಡ್ಬೋದು ಅಂದ್ರೆ ನಮ್ಮ ಮನೆ ಮಂದಿ ಒಬ್ರು ಅಣ್ಣಾರು ಇದ್ರು ಅವರು ತೋಟ ತೋಟ ತೋಟಗಾರಿಕೆ ಮಾಡಿದ್ರಾ ಮುನ್ರಾಬಾದದಲ್ಲಿ ಅವ್ರ ಅವ್ ನೋಿಡಿದ ನಾನು ನಾನ ಇನ್ನು ಅಂದ್ರೆ ಅವಾಗ ಇದು ಪದವಿ ಪದವಿ ಇದೆ ನಾನು ಎರನೇ ಪದವಿ ಇದ ಪದವಿ ಓದ್ತಾ ಇದ್ದೆ
ಹ್ಮ ದ್ವಿತೀಯ ಪದವಿಲ್ಲಿ ಓದ್ತಾ
ಅವ ಅವ್ರನು ಕೇಳಿದರ ಅವರು ಹ ಇದು ಮಾಡ್ತಿದ್ರು ಅವರು ಒಂದು ಬಡ್ಡಿ ಇಂದ ಇನ್ನೊಂದು ಬಡ್ಡಿ ಗಿಡ ಗಿಡಕಟ್ಟಿದ್ರು ಗಿಡನ ಹಲೋ ಕೇಳಿಸ್ತಿದಯಾ ಕೇಳ್ದ ಇಲ್ಲ ಕೇಳ್ದ ಇಲ್ಲ ಕೇಳ್ದ ಇಲ್ಲ ಹಲೋ ಕೇಳಿಸಸ್ತಾ ಇಲ್ಲ ಅಲ್ಲ ಮಲ್ಲಿಕರ್ಜನವ್ರೆ ಹಾ ಕೇಳ್ತೀರಿ ಕೇಳ ಹಾ ಅದೇ ಅವ್ ಅವರು ಇದ್ರಲ್ಲ ಅವ್ರತ್ರ ನಾವು ಕೇಳ್ದಿ ಈೀಗ ಹೀಗೆ ಮಾಡಿದ ಏನ್ ಬರ್ ಏನಾಗುತ್ತೆ ಅಂತ ಹೇಳಿ
ಅವ್ರ ಬಗ್ಗೆ ಹ ಅವ್ರಲ್ಲಿ ಹೋಗಿ ಮಾಹಿತಿ ಕೇಳಿದಿರಿಿ ನೀವು
ಮಾಹಿತಿ ಕೇಳಿದವಿ ಆದ್ರೆ ತುಂಬಾ ಚೆನ್ನಾಗ್ ಸ್ಪಷ್ಟನೆ ನೀಡಿದ್ರು ಅವರು ಅಂದ್ರೆ ಇದುನ್ನ ಈಗ ಈಗ ತೋಟಗಾರಿಕೆ ಮಾಡಬೇಕು ಹೂ ಮಾಡ್ರ ಎಲ್ಲ ಹೇಳ್ ಕೊಡ್ತಾರ ಅಂತ ಹೇಳಿದರು ಆದ್ರರು ಸ್ವಲ್ಪ ಮಾಹತಿ ಹೇಳಿದ್ರ ಅವರು ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ ಅಂದ್ರೆ ಒಂದು ಗಿಡನ ತಗೊಂಡ ಹೋಗಿ ಇನ್ನೊಂದ್ ಗಿಡ ಕಚ್ಚಿ ಸುತ್ತಿದ್ರರಿ ಆದ್ರೆ ಇನ್ನೊಂದು ಬರ್ತೆ ಅಂತ ಗಿಡ ಹೊಸ ಗಿಡ ಬರುತ್ತೆ ಹೊಸ ಚಿಗುರ ಆಗುತ್ತೆ ಹೌದೌದ ಹೌದು
ಹೌದು ಒಳ್ಳೇದು ಮಾಹಿತಿ ನೀವು ಒಳ್ಳೆ ಮಾಹಿತಿ ತಿಳ್ಕೊಂಡಿದ್ದಿ
ಇಲ್ಲ ಮತ್ತೆ ಏನ್ ಮಾಡ ಸ್ವಲ್ಪ ಸ್ವಲ್ಪ ಕೇಳಿದವ್ರು ತುಂಬಾನೇ ಹೇಳ್ಬಿಟ್ಟು ಅಂದ್ರೆ ಅದ್ರ ಬಗ್ಗೆ ಎಲ್ಲಾ ಇಂದಿಂದ ಮುಂದುವರೆ ಎಲ್ಲಾ ಎಲ್ಲೇ ಬಿಟ್ಟರು ಮತ್ತೆ ನಮಗ ಸ್ವಲ್ಪ ಉಸಾ ಉಲ್ಲಾಸಂದ್ ಬಿಟ್ಟು ಕೇಳಲು ಸ್ವಲ್ಪ ಆಸಕ್ತಿ ಆಗಿಬಿಡ್ತು ಮೂಡಿಬಿಡ್ತು
ಇಲ್ಲ ಅವ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ವ್ಯಕ್ತಿ ಅಂದ್ರೆ ನೀವು ಒಬ್ರು ಅಷ್ಟು
ಏ್ ಹಾಗೇನಿಲ್ಲ ಹಾಗೇ ಇಲ್ಲ ನೀವು ಕೂಡ ತಗೊಂಡ್ರ ನಾನು ಕಡ ನಿಮ್ಮ್ ವೀಕ್ಷಣೆ ಮಾಡಿ ವೀಕ್ಷೆ ಮಾಡೆ ನೀವು ತೊಗೊ ಅವ್ರ ಇವ್ರ ಬಗ್ಗೆ ಸ್ವಲ್ಪ ಜಾಸ್ತಿಿನ ಕೇಳ್ತಿದ್ರರಿ ನೀವು ಓದೋದ್ರ ಬಗ್ಗೆ ಆಗ್ಲಿ ಏನ್ರ ಬಗ್ಗೆ ಆಗ್ಲಿ
ಇಲ್ಲ ಈಗೆಲ್ಲ ಕೇಳಿ ತಿೇಳ್ಕೊಬೇಕಕ್ು ಮಾಹಿತಿ ಎಲ್ಲ
ಇಲ್ಲ ಕೇಳಂದ್ರೆ ಮತ್ತೆ ಸ್ವಲ್ಪ ಅದು ಅರ್ಥನ ಆಗುತ್ತೆ ಅದು ಸ್ವಲ್ಪ ನಮ್ಮ ತಲಲಿ ಉಳ ಇಲ್ಲಾಂದ್ರೆ ದೀರ್ಘಕಾಲ ಉಳಿಯುತ್ತೆ ಇಲ್ಲಾ ಅಂದ್ರೆ ನೋಡಿದರಲ್ಲ ಈ ಕೇಳಿ ಕೇಳಿ ಈ ಕೇಳಿ ಈ ಕೇಳಿ ಕೇಳಿ ಈ ಕಡೇ ಬಿಟ್ಬಡಬೇಕಾಗುತ್ತೇ
ಈ ಕಿವಿಯಲ್ಲಿ ಕೇಳಿ ಇಚ್ಛೆ ಕಿವಿಯಲ್ಲಿ ಬಿಡುವುದು
ಅ ಹಾಗೆ ಬಿಟ್ರೆ ತಪ್ಪಾಗುತ್ತೆ ಅಂದ್ರೆ ಅದು ಮಾಿ ತಿ ತಿಳ್ಕೊಂಡೆ ಆಗಲ್ಲ ಮಾಹಿತಿ ಏನ್ ತಿಳ್ಕೊಂಡಿರ್ಲ್ಲ ನೀವು ಮತ್ತೆ
ಈಗ ಮಾವು ಗಿಡದಲ್ಲಿ ಯಾವ ರೋಗ ಬರ್ತೇವೆ ಮಾವಿನ ಗಿಡದಲ್ಲಿ
ಅಂದ್ರೆ ಮಾವು ಕಳೆ ರೋಗ ಒಂದ್ ಬರುತ್ತೆ ಮಾವು ಕಳೆ ರೋಗ ಒಂದ್ ಬರುತ್ತೆ ಮತ್ತೆ ಮಾವನಲ್ಲಿ ಮಾವಿನ ಗಿಡದಲ್ಲಿ ಬಡ್ಡಿ ರೋಗನ್ ಬರ್ತಳ ಬಡ್ಡ ರೋಗಂದ ಬರುತ್ತೆ ಮತ್ತೆ ಮಾವನೆಲೆಗಳು ಒಣಗುತ್ತವೆ
ಒಣಗುತ್ತವೆ ಹ್ ಒಳ್ಳೆದು
ಒಣಗದೊಂದು
ಎಲ್ಲಾ ರೋಗಗಳ
ಬರ್ತೇ ಬರ್ತವೆ ಅಂದ್ರೆ ಅಂದ್ರೆ ಪಕ್ಷಿಗಳ ಕಾಡು ಜಾಸ್ತಿ ಅಪ್ಪಾ ನಾವೇಏನು ನೋಡಿದ್ರರಲ್ಲ ಮತ್ತೆ ಜ್ಯೂಸ್ ಗಳನ್ನು ಮಾಡ ಕೂಡ ಮಾಡ್ಬೋದು ನೀವು ರಸಗಳನ್ನು ಕೂಡ ಮಾಡ್ಬೋದು
ಆ ಹಣ್ಣಿನ ರಾಜ ಅಂತ ಕರಿತಾರೆ ಮಾವು ಅದು ಒಂದು ಮಾಹಿತಿ ತಿಳ್ ಕಂಬಕ್ನವು
ಅಲ್ಲ ಇಲ್ಲ ತಿಳ್ಕೊಂಡಿದ್ರೆ ಅವಧಾನರಿಸತು ನೀವು್ ಕೇಳಿದವಲ್ಲ ನಾ್ ಕೇಳಿಲ್ಲ ಇಲ್ಲ ನಮ್ಗೆ ಗೊತ್ತತ್ತು ಆಗಲೇ ನಮ್ಗೆ ಗೊತ್ತಿತ್ತದು ಅಂದ್ರೆ ನೀವ ಹೇಳಂತ ಕಾಯ್ಾ ಇದೀವಿ ಅಂದ್ರೆ ನೀವುೇಳ್ಿ್ರಿ ನೋಡು ತುಂಬ ಬುದ ಬುದ್ಧಿಂತ ಇದ್ರಿ ನೀವು ತುಂಬಾ ಬುದ್ಧಿಂತ ಇದ್ರಿ ನೀವು
ಇ ಎಲ್ಲ ಗೊತ್ತಿರ್ಬೇಕಕ್ ಎಲ್ಲಾ
ಇಲ್ಲ ಅವು ಕಾಂಪಿಟೇಿವ್ ಎಕ್ಸಾಮ್ ಸ್ವಲ್ಪ ತುಂಬಾ ಉಪಯೋಗ ಆಗುತ್ತವೆ ಅದು ಗೊತ್ತಿರ್ಬೇಕ ಎಕ್ಸಾಮ್ಗೆ
ಆ ಮಾವಿನ ಹಣ್ಣಿನಲ್ಲಿ ಹಣ್ಣಿನ ರಾಜೆ ಎಂತ ಕರಿತ
ಅದ ಮಹಣ್ಣನ ಹಣ್ಣಿಗಳ ಹಣ್ಣುಗಳ ರಾಜನ್ ಕರ್ತರ ಹೌದು
ಹೌದೌದು ಅದ್ರ ವಿಟಮಿನ್ ಯಾವ ವಿಟಮಿನ್ ಇರ್ತದೆ ಅಲ್ಲಿ ಅದ್ರಕ್ಕ
ಯಾ
ಹೌದು
ಇಲ್ಲ ಅದ್ರ ಬಗ್ಗೆ ನಂಗೆ ಜಾಸ್ತಿ ಮಾಹಿತಿ ಗೊತ್ತಿಲ್ಲ ಮಾವಿನಣ್ಣಲ್ಲಿ ಯಾವ್ದು ಇರ್ಬೋದು ಅಂದ್ರೆ ಹೇಳೆ ಅದ್ ಎದಕ್ಕೆ ಉಪಯೋಗ ಆ ವಿಟಮಿನ್ ಡಿ ಡಿ ಉಪಯೋಗ ಆಗ್ಬಹುದು ಅದು ವಿಟಮಿನ್ ಡಗೆ ಉಪಯೋಗ ಆಗತುತ್ತದೆ ಮತ್ತೆ ನಿಮ್ಮೆಣ್ಣ ಕೇಳ್ರ ನಿಮ್ಮೆಣ್ಣು
ಹ ನಿಂಬ್ಯಾ್ಣ
ಅ್ರ ಯಾವ್ದದರ್ತಂತ ಗೊತ್ತಿದೆ ನಿಮಗೆ
ಆದ್ರ ಅದ್ರಲ್ಲಿ ಯಾವವು್ದ ಗೊತ್ತಿಲ್ಲ ಅದ್ರ ಕಜ್ಜಿ ರೋಗ ಅಂತ ಒಂದು ರೋಗ್ ಬರುತ್ತೆ ಅದಕ್ಕೆ
ಅಲ್ಲಿ ಕಜ್ಜರ ಹಿ ಬರ್ತ ಬಿಡ ಅಂದ್ರೆ ಅದ್ರಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತದೆದ್ರಲ್ಲಿ ಸಿಟ್ರಿಕ್್ಯ ಚ ವಿಟಮಿನ್ ಸಿ ಅನ್ನ ಸಿ ಉಪಯೋಗ ಆುತ್ತೆ ವಿಟಮಿನ್ ಸಿ ಅದಕ್ಕೆ ಸಿಟ್ರಿ ಕಾಶ ಇರೋದ್ರಿಂದೇ ಸಿಟ್ರ ಗೇಶಸ್ ಇರೋ್ರ ಉಳಿರ್ತದು ಅದ್ರ
ಹೌದ ಹೌದು ಹೌದು ದೇಹಕ್ಕೆ ಬಹಳ ಒಳ್ಳೇದ ಅದ
ಇಲ್ಲ ಅಂದ್ರೆ
ಅದು ಜೀರ್ನ ಜೀರ್ನಕ್ಕೆ ಏನಾರ ಎಸಿಡಿಟಿ ಏನಾರ ಆಗಿತ್ತಲ್ಲ
ಜೀರ್ಣಕ್ರಿಯೆಗೆ ಜೀರ್ಣ್ರ ಭಾರಿ ಅನುಕೂಲ ಇದೆ ಅಂದ್ರೆ ಏನಾದ್ರು ಸ್ವಲ್ಪ ಹೊಟ್ಟೆ ಏ ಗ್ಯಾಸ್ ಗ್ಯಾಸ್ ತುಂಬಿದ್ರೆ ಅದು ತುಂಬಾ ಇದು ತುಂಬಾ ಅನುಕೂಲಕಾರಿ ಅದು ತಕ್ಷಣವೇ ತಕ್ಷಣವೇ ಇದ ಮಾಡ್ಬಿಡ್ತು ತಕ್ಷಣ ಹುಷಾರ್ು ಮಾಡ್ಬಿಡ್ತದ ಅವ ಜನಗಳನ್ನ ಹೊಟ್ಟೆಯನ್ನು ತಕ್ಷಣ ಹುಷಾರ ಮಾಡಿಬಿಡ್ತೆ ಅದು
ಅದು ಅದಕ್ಕೆ ಏನ ನೋ ಒಂದು ಹಳೆ ಕಾಲ್ ನಂತ್ರ ಒಂದು ಆ ಗಿಡದ್ದು ಬುಡಕ್ ಒಂದು ನಾಯಿ ಸತ್ತಿದ್ ನಾಯಿ ಬಿಡ್ಬೇಕಂತ
ಒಳ್ಳೆ ಇಲ್ಲ ಇಲ್ಲ ಹಾಗೇ ಹಂಗೇನಿಲ್ಲ ಹೌದು ಅ ನಾ ನ ಮಾ್ತಿ ಹೇಳಿದ್ ಬಿು ನಾವುೂಡ ಮಾಡ್ವ ಅದೇೀತಿ ಮಾಡ್ವಿ ನಮ್ಮ ಹೊಲದಲ್ಲಿ ಕೂಡ ಮಾಡಿದ್ವಿ
ನಿಮ್ ಹೊಲದಲ್ಲಿ ಅದ್ನ್ನ ಅದ್ನ್ನ ಪ್ರಯೋಗಕ್ಕೆ ಮಾಡಿದ್ದ
ಇಲ್ಲ ಪ್ರಯೋಗ ಮಾಡಿದ್ದನಿ ಅಂದ್ರೆ ನಮ್ಮ ಹೊಲ್ದಲ್ಲಿ ಒಂದು ಗಿಡ ಇತ್ತು ನಿಮ್ಮ ಎಳಗಡೆ ತಂದೋದು ಎಷ್ಟು ದಿನ ಎಷ್ಟು ವರ್ಷ ಆದ್ರೂ ಕೂಡ ಕಾಯನೆ ಬಳಲ್ ಒಟ್ಟ ಅದು ಆಮೇಲೆ ಒಂದು ನಾಯ ಸತ್ತುತ್ತ ಅ ರೋಡ್ಲ್ಲಿ ಹಾಕಿದ್ರು ರಸ್ತೆಯಲ್ಲಿ ಹಾಕ ಹೋಗಿದ್ರು ಅ್ ತಗೊ್ ನಾವು ಇಟ್ಟೀಿವ ಅಂದ್ರರು ಏನ್ ಉಪಯೋಗ ಆಗ್ಲಿಲ್ಲ ಅದು
ಸುಳ್ಳ ಎಲ್ಲಾ ಮಾಹಿತಿನು ಇ ಅಷ್ಟೇ ಹೇಳ್ತಾರ ಅದ್ರ
ಅಂದ್ರೆ ಅ ಉಪಯೋಗ ಉಪಯೋಗ ಅಷ್ಟ ಇ ಇದ ಇರಲ್ಲ ಅ್ರೆ ಉಪಯೋಗ ಆಗಿಲ್ಲ ನಮ್ಗಂಂತತ್ರ ಆಗಿಲ್ಲ ಬೇರೆಗ ಆದ್ರೆ ನಮಗಲ್ಲ ಉಪಯೋಗ ಅ ನಿಮ್ಮಂತರಿಗೆ ಸ್ವಲ್ಪ ಅದ್ರ ಬಗ್ಗೆ ಬುದ್ಧಿ ಇರುತ್ತೆ ಏಾದ್ ಮಾಡ್ತೀರಿ ಅ್ರ ನಮ್ಗೆ ಅಷ್ಟ ಇದ
ಇಲ್ಲ ಹಳೆ ಕಾಲದ ಹಳೆ ಕಾಲದ ಮುತ್ಯಗಳು ಎಲ್ಲಾ ಹೇಳಿದ ಇದ್ರಲ್ಲ ಅದಕ್ಕೆ ನಾವು ಹೇಳಿದೆ
ಅಪ್ಪ ಅಂತ ಹೇಳಕ್ ಬರಲ್ಲ ನಿಜ ಆಗಿರ್ಬಹದು ಅಂದ್ರ ಎಲ್ಲರಿಗೆಗ ಅಂದ್ರೆ ಇದು ಮ್ಣಿನ ಮೇಲೆ ಹೋಗುತ್ತೆ ಹೊಲದ ಮಣ್ಣಿನ ಮೇಲೆ ಹ್ತದ ಮಣ್ಣ ಹೇಗಿರುತ್ತ ಅದ್ರ ಮೇಲೆ ಹ ಹೊ ಗಿರ್ತೆ ಅಂದ್ರೆ ಫಲವತತೆ ನಮ್ದ್ ಇತ್ತು ಆದ್ರೆ ಅದಕ್ಕಂತ ಆಗ್ಲಿ ಗೊತ್ತಾಗಿಲ್ಲ ಅನ್ಕೊಂಡು ನಮಗ ಅದು
ಇಲ್ಲ ಇಲ್ಲ ಹೌದು ಒಂದೊಂದು ತಳಿಯೇ ಆ ಟೈಪ್ ಇರ್ತವೆ ಎಲ್ಲ
ಅಂದ್ರೆ ಅದು ಗಿಡಗಳು ಆ ಗಿಡಗಳ ಬಗ್ ಮೇಲೆ ಹೊತ್ತು ಕೊಡೋದು ಗಿಡ ಅಷ್ಟು ಇದಿಲ್ಲ ಅದ ಅಂದ್ರೆ ಹಾಗಾದ್ರೆ ಅಂದ್ರ ನಾವ ಎ ಎಲ್ಲೂ ಗೊತ್ತಿಲ್ಲ ತಳಿಯಾದಂತ ಗೊತ್ತಿಲ್ಲ ಹಾಗೆ ತೊಗೊಂಬೊಂಡು ಹೊಲ್ದ ಬಿಟ್ಟಿದ್ದೆವಿ ನಾವು ಮತ್ತೆ ಏನ್ ಮಾಡ್ಬೇಕು ನೀ ನೀರು ಕೂಡ ತುಂಬಾ ನೀರ್ ಕ ಬೇಡ ನೀ ತುಕೊಂಡ ತುಕೊ ಹಾಿ
ಮಾಹಿತಿ ಮಾಹಿತಿ ಅಷ್ಟು ತಿಳ್ಕೊಂಡಿಲ್ಲಲ್ಲ ನೀವು ಅಗ್ರಿಕಲ್ಚರ್ ಬಗ್ಗೆ ಎಲ್ಲಾ ಸೈನ್ಸ್ ಓದಿದಿರಿ ಅಲ್ಲಾ ನೀವು
ನಾವೆಲ್ಲ ವಿಜ್ಞ ವಿಜ್ಞಾನ ಓದಿದೀವಿ ಎಲ್ಲ ಇಲ್ಲ ಆಾಗಲೇ ಈ ನಾವುದಿದ್ದೇ ಕಷಗಳ ಬಗ್ ಈಗಓದ್ಾ ಇದೀ ಅ್ರ ಕಷ ಇ ನಾಕ ವರ್ ಮುಗಸಿದೇಲೆ ಎಲ್ಲದು ಎಲ್ಲ ಸ್ಪಷ್ಟವಾಗಿ ಅರ್ಥ ಆಗತ್ತೆ ನಮ್ಗೆ ಏನ್ ಮಾಡ್ಬೇಕು ಏನಿಲ್ಲ ಈ ಗಿಡಕಿ ಈ ಕಾಯಿಲೆ ಬಂದ್ರೆ ಏನು ಪರಿಹಾರ ಕೊಡಬೇಕು ಏನಿಲ್ಲ ಇಲ್ಲ ಆ ಗಿಡಕ್ಕೆ ಏ ಪರಿಯಾರ ಕೊಡ್ಬೋದು ಎಲ್ಲ ಗೊತ್ತಾಗುತ್ತೆ ಅವಾಗ
ಹೌದೌದು ಇದ್ರಲ್ಲಿ ಎಲ್ಲಾ ಸಸ್ಯ ಬಗ್ಗೆನುೂ ದ್ತ್ತರಿ ಪ್ರಾಣಿ ಬಗ್ಗೆನೂ ಓದ್ತ್ತರಿ
ಪ್ರಾಣಿಗಳ ಕೀಟಗಳ ಬಗ್ಗೆ ಪ್ರಾಣಿಗಳ ಬಗ್ ಸಸ್ಯಗಳ ಬಗ್ಗೆ ತೋಟಗಾರಿಕೆ ಬಗ್ಗೆ ಹ ಎಲ್ಲಾ ಇದು ಇದು ಮಣ್ಣಿನ ಬಗ್ಗೆ ದ್ತೀರಿ ಮಣ್ಣ ಫಲವತದ ಬಗ್ಗೆ ದ್ತೀವಿ ಫಲವತ ಹೇಗೆ ಮಾಡ ದ್ತಿವಿ ಏನ ಹುಳ ಬಗ್ಗೆ ದ್
ಹೌದು ಹೌದ ಹೌದು ಗಾಳಿ ಬೆಳಕೊೊಂಡ ಎರ ಬಗ್ಗೆನ ದ
ಗಾಳಿ ಬೆಳಕ್ರ ಗಾಳಿ ಬೇಗ್ ಏನು ಓ್ತೀವಿ ಗಾಳಿ ಬಗ್ ನಾವ್ ಓದಲ್ಲ ಅಂದ್ರೆ ಗಾಳಿಯಲ್ಲಿ ಇದಾಗ ಬಿಡು ಕ್ರಿಯೆಗಳುಾಗಗ್ತವೆ ಆದ್ರೆ ಕ್ರಿಯೆನ್ನ ನಾವು ಓದಲ್ಲ ಅವ್ರು ಬೇರೆ ಇರ್ತದೆ ಅದು ಸ ಬೇರೆ ವಿಷಯ ಇದೆ ಅ ಮತ್ತೆರ್ ಅಂತ ಹಗಬೇಕ ಮತ್ತೆ ನಾವು
ಹೌದ ಹೌದೌದು
ಹೋಗುವುದಂದ್ರೆ ಮಣ್ಣು ನೀರು ಗಿಡಗಳ ಸಸ್ಯಗಳ ಬಗ್ಗೆ ಗಿಡಗಳ ಬಗ್ಗೆ ತೋಟಗಾರಿಕೆ ಬಗ್ಗೆ ಮಣ್ಣಿನ ಪರ್ವತದ ಬಗ್ಗೆ ಓದ್ತೀವಿ ಅಷ್ಟ ನೋಡು ಅಂದ್ರೆ ಅದ ರೈತರಿಗ ಇಲ್ಲ ಅಂದ್ರೆ ರೈತರಿಗ ಅನುಕೂ ಏನಾಗತವೆ ರೈತರಿಗೆ ಏ ಅನುಕೂಲ ಮಣ್ಣಿನ ಬಗ್ಗೆ ಅನುಕೂಲ ಆಗುದು ಗಿಡಗಳ ಬಗ್ಗೆ ಗೊಬ್ಬರ ಎಣ್ಣೆಗಳ ಬಗ್ಗೆ ಎಲ್ಲಾ ಮಾಹಿತಿ ಹೇಳ ಸ್ವಪ ತಗೊಂಡಿದ್ದವಿ ಅಂದ್ರ ತಕ್ಕಮ ಮಾಡಿ ನಿಮ್ಮಷ್ಟೇ ತಗೊಂಡ್ರ ತಕ್ಕಮ ಮಾಡಿ ತಗೊಂಡಿದ್ದೀವಿ
ಹೌದೌದು ಇಲ್ಲಿ ಜನರಲ್ಲಿ ರೈತ ಏನಾದ್ರ ನೀವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಓದ್ತಿದ್ದೀರಿ ಅಂತ ಕೇಳಿದ ್ರೆ ಮತ್ತೆ ಏನಾದಾರು ಮಾಹಿತಿ ಹೇಳ್ಬೇಕಲ್ಲ ನಾವು
ಹೇಳ್ಬೇಕಾಗುತ್ತೆ ಮತ್ತತ್ ಸ್ವಲ್ಪ ಏಟ ಎಷ್ಟ ಎಷ್ಟ ಎಷ್ಟು ಹೇಳ್ಬೇಕಾಗುತ್ತೆ ಮತ್ತೆ ನಮಗ ತುಂಬ ಗೊತ್ತಿರಲ್ಲ ಎಷ್ಟು ಗೊತ್ತ ಅಷ್ಟ ಹೇಬೇಕಾಗುತ್ತೆ ಮತ್ತೆ ಅವ್ರ ಕ ನಮ್ ಕೂಡ ಕದಾ ಏನು ಏನು ಮಾಡ್ಕೊಂಡಿದೆ ಅಂತ ಹೇಳಿ ಮತ್ತೆ ನಾವ್ ಹೇಳ್ದು ಕೃಷಿ ಮಾಡ್ಕೊಂಡಿದೆವಿ ಅಂತ ಹೇಳಿ ಅದೇ ನಾವ ಹೇಳಿದ್ರ ಕೃಷಿ ಮಾಡ್ಕೊಂಡೀವಿಂತ ಹೇಳಿ ಮತ್ತೆ ನಾವ ಏನ್ ಕೇಳದಿರ್ತವಿ ಹೇಳಲ್ಲಪ್ಪ ಅಂತಾರ ಮತ್ತೆ ಅವರು ಇಲ್ಲ ಇಲ್ಲ ಇನ್ನು ಇನ್ನು ನಾಲ್ಕು ವರ್ಷ ಇದೆ ನ್ದ ನಾಲ್ಕು ವರ್ಷ ಮುಗಿಸಿ ಎಲ್ಲ ನಾವು ಮಾಹತಿಡ್ತೀವಿ ಅಂತ ಹೇಳ್ೀವಿ ಮತ್ತೆ ನಿಮಗೆ ಅಂದೆ ಹಾಗೆ ಕೊಡಕ್ ಬರಲ್ಲ ಸು ಸು
ಒಳ್ಳೇದು ಒಳ್ಳೇದು ನೀವ್ ಎಲ್ಲಾ ಕರೆ ಎಲ್ಲಾ ಕರೆಕ್ಟ್ ಹೇಳಿ ಬರ್ತೀರಿ ಅಲ್ಲಿ ಎಲ್ಲ
ಅದೇ ಮತ್ತೆ ಎಲ್ಲ ಸರಿಯಾಗಿ ಹೇಳ್ಬರ್ಬೇಕು ಮತ್ತೆ ಎಲ್ಲ ತಪ್ಪ ತಪ್ಪ ಹ ಹೇಳ್ಬಾರ್ದು ಹೊತ್ತಿಗ
ಹೌದೌದು ಈಗ ಹೌದು ಶೆಬು ಹಣ್ಣಿನಲ್ಲಿ ಯಾವ ವಿಟಮಿನ್ ಇರ್ತದೆ ಅಲ್ಲಿ
ನಮ್ ಸೇವಣ್ಣ ಬಗ್ಗೆ ಅಷ್ಟ ಕೇಳಿದಪ್ಪ ನಾನ್ ನಿಮ್ಗೆ ಗೊ
ಈಗ ನಮ್ಮ ರಾಜ್ಯದಲ್ಲಿ ಅದನ್ ಬೆಳ ಬೆಳಿಗಲ್ಲ
ಚೇವಣ್ಣಮ್ಮ ರಾಜ ಕಾಶ್ಮೀರದಲ್ಲಿ ಬಳ್ತಾರ ಕಾಶ್ಮೀರ ಹಾ ಕಾಶ್ಮೀರಲ್ಲಿ ಸೇವೆನೆ ಮಾಡ ಬೆಳದಾರೆ ನ ಕಡೆಯಲ್ಲಿ ಯಾವ ಬೆಳಲ್ಲ ಇ ಬೆಳದು ಬೆಳೆದು ಕೂಡ ಇದಾಗಗಲ್ಲ ಅಂದ್ರೆ ಅದಕ್ಕೆ ತುಂಬಾ ಮಳೆ ಇರ್ಬೇಕಾಗುತ್ತೆ ಚಳಿ ಚಳಿ ಚಳಿಗಾದ ವಾತಾವರಣ ಇರ್ಬೇಕಾಗುತ್ತೆ ಹಾಗಾದ್ರೆ ಬೆಳ
ಹೌದೌದು
ಒಮ್ಡೆೋಡಿರಲ್ಲ ಒಂದ್ ಕಡೆ ಬಿಸಿಲಿದ್ರೆ ಒಂದ್ ಕಡೆ ಚಳಿರುತ್ತೆ ಒಂದ್ ಕಡೆ ಮಳೆಗಾಲ ಇರುತ್ತೆ ಹಾಗಾದ್ರೆ ನಡೆಯಲ ಅದಕ್ಕೆ ವಾತಾವರಣ ವಾತಾವರಣ ಸರಿಯಾಗಿರ್ಬೇಕು
ತಾಪಮಾನ ಜ ಚಲೋ ಇರ್ಬೇಕು ವಾತಾವರಣ ಚಲೋ ಇರ್ಬೇಕ
ಪಫಸ್ಟ್ ಮಾರ್ಲಿ ಕ ತಾಪವನ್ನು್ ಸರಿಯಗಿರ್ಬೇಕು ವಾದರಣ ಚೆನ್ನಾಗಿರ್ಬೇಕು ಅದಕ್ ಇಷ್ಟ ಇಷ್ಟು ಡಿಗ್ರಿ ಅಂತ
ಮಣ್ಣು ಫಲವತ್ತತೆ ಇರ್ಬೇಕು
ಸರಿ ಸರಿ ಧನ್ಯವಾದಗಳು ಹಾಗಾದ ಮಾತಾಡೋದಿಕ್ಕೆ ನಿಮ್ದ ನಿಮ್ ಮಾತಾಡಕ್ಕೆ ಖುಷಿ ಆಯತು ನಮ್ಗೆ
ಹೌದು ಒಳ್ಳೆಯದ
ಕ
ಹೌಂತು